ತೀರ್ಪಾನಭಸಾ.
ಅಾ ನೀನ್ ಆರಾಮದಲ್ಲ.
ಆರಾಮ್ ನೀನ್ ನೋಡಪ್ಪಾ ಎಲ್ಲಿದೆ.
ಇಲ್ಲೇ ಊರಲ್ಲಿದ್ದೀನ್ಪಾ ನೀನಲ್ಲಿದ್ದಿ.
ನಾನು ಇಲ್ಲೇ ಚಾಪರ್ದಾಗಿದ್ದೆ.
ಏನ್ ಮಾಡಾಕತಿ ಇವಾಗ.
ಲಾಸ್ಟ್ ಅ ಮಲ್ಕೊಂಡಿದ್ದೆ.
ಹೌದಾ ಅಲ್ಲಿ ಎಲ್ಲ ಹೇಗಿದೆ ವಾತಾವರಣ.
ಇಲ್ಲಿ ಮಳೆ ಬರ್ತದೆ ನೋಡಪ ಹಾಗ.
ಮಳೆ ಬರಕತದಲ್ಲಿ ಯಾವಾಗ್ಲೂ ಎಷ್ಟದಾಯ್ತು ಮಳೆ ಬರಕತ. ತ್ತ.
ಈಗ ಒಂದ ಹತ್ತು ಹದ್ನೈದು ನಿಮಿಷ ಆಯ್ತು ಬರಾಗ.
ಹೌದಾ ಎಲ್ಲಿ ಇಲ್ಲಿನ ಮಳೆ ಬರಕತ್ ನೋಡಿ ಇಲ್ಲಿ.
ಹೌದಾ.
ಹಾ ಕ್ರಿಕೆಟ್ ಆಡಕ್ ಹೋಗಿದ್ದೀ ಇಷ್ಟೊತ್ತು.
ಹೌದಾ.
ಹಾ.
ಹ್ಮ್.
ಅದದು ಅದ್ದಕ್ಕೆ ಬಿಟ್ಟು ಬಂದಿ ಮಳಿ ಬರ. ಊಟ ಎಲ್ಲಾರ ನಿಂದು.
ನಂದುು ಇಲ್ಲ ಏನ ಮಾಡಬೇಕು. ಹ.
ಹಾ ಏನ್ ಮಾಡಕತ.
ಏನಿಲ್ಲ ಸ್ವಲ್ಪ ಹಂಗೆ ಮುಂಂತಿದ್ದೆ.
ಹ್ಮ್ ಮನೇಲೆ ಎಲ್ಲ ಹೇಗಿದ್ದಾರೆ
ಆರಾಮ್ ನೋಡಲ್ಲ ನಿಮ್ ಮನೇೆಯಲ್ಲಿ.
ಏ ನಮ್ಮ್ ಮನ ಎಲ್ಲಾರು ಆರಾಮ. ಡಪಾ. ಹ್ಮ್ ಏನೆಲ್ಲ ಊರಾಗ ಏನಾರ ಇಷ್ಟ. ಮ ನೋಡ್ ಕೆಲ್ಸ ಎಲ್ಲ ಏನೆಲ್ಲ.
ಕೆಲ್ಸ ಏನಿಲ್ಲ.
ಕೆಲ್ಸ ಏನಿಲ್ಲಪ್ಪಾಸುನ್ ಕುಂತೀನಿ ಇವಾಗ. ಕೆಲಸ ಸಿಗುತ್ತೆಲ್ಲ ಎ ಕಡೆ ಹುಿ. ಕಡದ್ರ ಇವಾಗ.
ಹೌದಾ.
ಕೆಲ್ಸ. ಸ ತುಂಬಾ ಇದಾಗ್ಬೇಕತ್ಂದೆ ಕೆಲ್ಸ ಹುಡುಕ್ಬೇಕಂದ್ರೆ.
ಹೌದಾ ನೋಡ್ಬೇಕ ಇಲ್ಲ ಊರಾಗ ಯಾವಾಗ ಕೆ ಹಸಾ.
ಏ ಯಾವಾಗ್ ಇಲ್ಲೊ ಕೆಲ್ಸ ದಿನಾ ಹುಡಕಾಡ ಆಗತಿ ಊರಾಗ ಕೆಲ್ಸ ದಿನಾ ಕೆಲ್ಸ ಬೇರೆ ಆಗತಿ ಊರ ಸಿತಲ್ಲಾ ಎಲ್ಲ ಮನೆಗಿದೆ. ಯಾವ್ದಾದ್ ಸಣ್ಣ ಪುಟ್ಟ ಕೆಲಸ ಮಾಡ್ಕಂತ. ಉರಕಿಲ್ಲ.
ಹೌದಾ ನಿಮ ಹೊಲ ಇಲ್ಲ ಏನ.
ಇಲ್ವ ನಮ್ದೆಲ್ಲ ಹೊಲ ಎಲ್ಲ ಏನೆಲ್ಲ.
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ ಬೇರವ್ರವರ್ಗ ನ ಹೋಗ್ಬೇಕಕ್ಿಲ್ಲ ಈಗ ಬೀಜ ಅದು ಉರಾಕೃಷ್ಟ
ಅದೇ ಹೋಗ್ಬೇಕಕ್ಪ್ಪಾ ಹೋಗ್ ಅದೇ ಯಾವ್ದ ಊರ ಸಣ್ಣಟ್ಟ. ಕೆಲಸ ಮಾಡ್ಕೊಂಡಿದ್ದವಿ ನೋಡ ಊರಲ್ಲಿ.
ಹೌದಾ
ಹ್ಮ್
ಹ್ಮ್ ಹ್ಮ್್ಮ
ನೀ ಏನ್ ಮಾಡಕೈತಿಪಾಖಾಲಿ ಹೆಂಗ್ ನಡ ಅಲ್ಲ ಶಾಬಲ್ಲಿ ಕಾಲ ಇಾಗ ಆಷ್ಟಲಾಗ ಎಲ್ಲ
ಹ್ಮ್ ಏನಲ್ ನೋಡ್ ನಡ್ದ ಹಂಗೆ ಕಾಲೇಜ್ ಈಗ ಸ್ಟಾರ್ಟ್ ಆಗ್ಯವ್ ನಾನನ್ ಅಡ್ಮಿಷನ್ ಮಾಡಿನಿ ಡಿಗ್ರಿದು
ಹ್ಮ್
ಹ್ಮ್ ಅಡ್ಮಿಷನ್ ಮಾಡಿ ಬಂದೀನಿ
ಎಷ್ಟಾಗಿದೆ ಮದಿಂದ
ಜಾಸ್ತಿ ಏನಾಗಿಿಲ್ಲ ಒಂದು ಶಿಕ್ಸ್ಟಿ ಆಗ್ಯದ
ಹೌದಾ ಏನ್ ಮಾಡ್ಬೇಕಂತ ಮಾಡಿದ್ದಿ
ಅದೇ ಮಾಡಕೈತ್ನಲ್ ನನ್ ಆಡ್ಸೋ
ಹರ್ಸ
ಹ್ಮ್್ಮ್್ಮ
ಆಡ್ಸ ಮಾಡ ಮುಂದ ಸುಮ್ಮ್ ಎಲ್ಲಾರೂ ಆಡ್ಸ ಮಾಡ್ತಾರ ನೀಏನ್ ಆಡ್ಸ ಮಾಡ್ರ ನಿನ್ಂಗ
ಹ್ಮ್ ಇಲ್ಲ ಈಗ ನಂದು ಮುಗ್ದೈತೆಲ್ಲ ಸೆಕೆಂಡ್ ಇಯರ್
ಹ್ಮ ಹ್ಮ ಸಕೆ್ ಇಯರ್ ಸಕೆ್ ಇರ್ ಆಸ್ಫಸ್ಟ್ ಇಯರ್ ಆ ಮಾಡಿದ್ದೇನೆಲ್ಲ
ಹಾ ಅದೇ ಮಾಡಿದ್ದೆ
ಹ ಹಂಗಾದ್ರೆ ಇವಾಗ ಹಚ್ಚಕ್ ಬರಲ್ಲಪ್ಪಾ ಫಸ್ಟ್ ಅಲ್ಲಿ ಏನ್ ಆರ್ಟ್ ಕಾಮರ್ಸ್ ಆಯ್ತು ಸೈನ್ಸ್ ಆದ್ರೆ ಏನಾದ್ರು ಮಾಡ್ಬೇಕತ್ತು ಆರ್ಟ್ಸ್ ಅಲ್ಲಿ ಏನ ಆಲ್ಲ ಇವಾಗ
ಹೌದೌದು ಅ ಮಾಡಿನಿ ಈಗ ಅದ್ರಾಗ ನಾವು ಜಾ ಹೌ
ಅದಾವಪ್ಪಾ ಅಂದ್ರೆ ಬಾಳ್ ಕಾಂಪಿಟೇಷನ್ ಅದಾವಲ್ಲ ಇವಾಗ ಅದೇ್ದಿ ಅದ್ರಾಗ ಬಾಳ್ ಕಷ್ಟ ಪಡ್ಬೇಕುಂಟ
ಹ್ಮ್ ಹೌದಾ
ಹ್ಮ್ ಅದಕ್ಕೆಗೇನ್ ಇಿಲ್ಲಪ್ಪ ಯಾರ್ಲ್ಲನಕ್ಕ ಇಲ್ಲ ಎಲ್ಲಾ ಆಳ್ ಕಾಲ ಆ ಜಾಸ್ತಿ ಜನನ್ ಇದೇ ಮಾಡಾಕತ್ತರ್ ಇವಾಗ ಆಡಚೆ ಮಾಡಕತ್ತರ್ ಬಾಳ ಜನ ಅದ್ರಾಗ ಬಾಳ್ ಓದ್ಬೇಕಕ್ ಬಾಳ್ ಕಷ್ಟ ಪಡ್ಬೇಕು ತರ
ಹೌದೌದು ಹೋದಬೇಕ ಬಿಡ ಯಾವ್ದ ನಡುವ ಯಾವ್ದ ಜಾಬ್ ಮಾಡ್ಬೇಕಕ್ ಬೇಾರಾರ ಕೆಲಸ ನೋಡ್ಬೇಕಕ್ ಯಾವಾಗ
ಹಾ ಹೌದಾ ಮತ್ತೆ ಇದು ಪೊಲೀಸ್ ಆಗ್ಬೇಕಿಲ್ಲಂಗೆ ನೈಟ್ ಇದೆ ವೇಟ್ ಇದೆ ರನ್ನಿಂಗ್ ಇದೆ ಎಲ್ಲ ಇದೆ ಮತ್ತೆ
ಇಲ್ಲೋ ಅದು ಹಾಕಿಲ್ಲ
ಆ ಇವಾಗ ಇವಾಗ ಬ ಇವಾಗ ಇದ ಬಿಟ್ಟಿರ್ತ ಮಾಹಿತಿಗಳು ಬಿಟ್ಟಿತ ನಾಗೋಗೇಶಿಂದ
ಹೌದೌದು ಈ ಈ ಸತಿ ನೋಡಿ ಕಿಶನ್ ಹಾಕ್ಬೇಕು
ಅಪ್ಪಾ ಹಾಕಸ ಆಟೋರಿಗಿ ಅವ್ರಗಏನ್ ಉಪಯೋಗಗಿಲ್ಲ ಯಾಕ ಗತ ಸುಮ್ ಅದ
ಹೌದೌದೌದು ಮಾಡ್ಬೇಕು ಹಾಕಬೇಕಂತ ಆದ ಈ ಸಲ ಈ ಸಲ್ಮ ಈ ಸಲ ಬುಟ್ಟಾಗ ಹಾಕ್ಬೇಕ
ಹ್ಮ ಮತ್ತೆ ರನ್ನಿಂಗ್ ಅದು ಸ್ವಲ್ಪ ಎಲ್ಲಾ ಪ್ರಾಕ್ಟೀಸ್ ಮಾಡ ಸ್ವಲ್್ದ ಹೇಳಿ
ಹ್ಮ್ ಅದೇ ಹೋಗ್ಬೇಕಕ್ ಈಗ ಸ್ಟಾರ್ಟ್ ಮಾಡ್ಬೇಕಕ್ದು ಎಲ್ಲ
ರನ್ನಿಂಗ್ ಸ್ಟಾರ್ಟ್ ಮಾಡುವ ಸ್ವಲ್ಪ ಫಿಟ್ ಆಗಿರು
ಹ್ಮ್ ಮತ್ತೆ ಬರ್ತೀನಿ ಶಾಪುರ್ಕ
ಏ ಬರ್ಬೇಕಾ ಬರ್ಬೇಕಂತ ಮಾಡಿ ಬಾಳ ದಿನ ಆಯ್ತಾ ಶಹಪುರ್ ಬಂದಿಲ್ಲ ಬರ ಬರ್ತನಿ ಬರ್ತನಿ ಸ್ವಲ್ಪ ಕೆಲ್ಸ ನಡ್ರಲ್ಲ ಅಲ್ಲಿ ಏನಲ್ಲ ಇವಾಗ ಸ್ಟಾರ್ಟ್ ಮತ್ತೆ ಮ ಬಂತೆ ಎಲ್ಲ ಸ್ಟಾರ್ಟ್ ಆಗ್ತ ಕೆಲ್ಸ ಇಾಗ ಹಾ ಸಿಗ್ಗಮಂತ್ ಹಾ
ಹ್ಮ್ ಹ್ಮ್ ಎಲ್ಲಾ ಚೆನ್ನಾಗಿದೆ ನೋಡಪ್ಪ
ಹಾ ಹ
ಹ್ಮ್ ಬಾ ನಮ್ ಹಾಸ್ಟೆಲ್
ಬರ್ತ್ ನೋ ಬತ್ವು ಒಂದ ಎರಡ್ ದನ ಇತ ಬಂದ್ ನ ಬಾರಂಗ ಶಹಪುರ್ ಬರ್ತೀನಿ ಏ ಮರ್ತೀಿ ಕೆಲ್ಸ ನಡದಪ್ಪ ಇವಾಗ ಇವಾಗ ಸ್ವಲ್ಪ ನಮ್ ಮನಿ ನಮ್ ದೊಡ್ಡದ ಮನಿ ಕಟ್ಟಕತ್ರಿ ಎಷ್ಟು ದಿನ.
ಹೌದಾ.
ಮನೆ ಮುಂದನ ಆಗಿರುತ್ತತಿ ಮತ್ತೆ ಕೆಲ್ಸ ಮಾಡಿ ಕೊೊಡ್ಬೇಕಲ್ಲ ಅವ್ರ್ದ.
ಹೌದೌದೌದೌದು.
ಮತ್ತೆ ಕೆಲ್ಸ ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ಬಾಜಿಿದರಣಪ್ಪ ಮಣ್ಣ ಮಕ್ಕಳು ಕೆಲ್ಸ ಮಾಡಲ್ಲ ನೋಡು ಬರಲ್ಲ ನೋಡು ಅಂತ ದ್ನ.
ಹ್ಮ್ ಹ್ಮ್.
ಬಾಳ ಇದ್ ಮಾಡ್ತಾರ ಸ್ವಲ್ಪ ಅದಕ್ಕೆಲ್ಲ ಎಲ್ಲೇ ಮನೆ. ಕೆಲಸ ನಡ್ದಾವ ನಿಮ್ಮಲ್ಲ. ಅಲ್ಲಿೇ. ದಿನ ನೋಡಮ್ ಯಾವ ಕೆಲಸಂತ ಕಡಿತಾರಾ ಇಲ್ಲಾಂದ್ರೆ ಇಾ.
ಹ್ಮ್ ಹ್ಮ್.
ಮತ್ತೆ ಮಾಡ್ಬೇಕಲ್ಲಿ ಇವಾಗ ಮಾಡಲಾಂದ್ರೆ ಹೆಂಗಗೆಗ ಅದ್ರಾಗ ನಾ ಎಲ್ಲಾ ಓದ್ ಬಿಟ್ಟ ಎಲ್ಲ ಬಿಟ್ಟ ಅದರ.
ಹೌದೌದು ನಿಮ್ ದೊಡ್ಡಪುರ ನೋಡ್ ಇಲ್ಲ್ಲೇನು ಅಲಾ.
ಹ್ಮ್ ಅವರು ಅದ ಅವ್ರು ಮಾಡ್ತಾರ ಮ.
ಹ್ಮ ಹೌದಾ.
ಹ್ಮ್ ಇಬ್ಬರು ಮಕ್ಳ ಅದಾರ ಪ ಅವ್ರಗನ ಇಬ್ಬರು ಮಕ್ಳ ಇಬ್ರು ಹೆಂಡ ಮಕ್ಳ ಇಬರು ಗಂಡ ಮಕ್ಳ ಅದಾರ.
ಹ್ಮ್ ಹ್ಮ್.
ಅದೆ ಒಬ್ಬ ಗಣ ಮಗಳು ಮಜೆ ಆ ಇಬ್ರು ಗಣ ಮಕ್ಳ ಮಾಡ್ತಾರ ತ. ಏನ ಗಟ್ಟದಾರ. ಹ್ಮ್ ಹ್ಮ್ ನಮ್ದಲ್ಲಿ ಹೊಲ ಎಲ್ಲಾ ಏನ್ ಮನ ಎಲ್ಲಾ ಏನ್ ಮಾಡ್ಬೇಕು ನಾವ್ ಅದ ರೀತಿ ನಾವು ಕೂಲಿ ಮಾರ್ಕಸ್ ಆಬೇಕು. ಹೂಂ. ಕೂಲಲ್ಲಜ ನನ್ನದು .
ಇಲ್ಲೆ ಕೆಲಸ ಇದೇ ನೋಡಕಿಸಗಿಂದ.
ಅದೇ ಮತ್ತೆ ಅವರು ನಿನ್ ಮನೆ ಕೆಲ್ಸ ನ ಸ್ವಲ್ಪ ಅದಕ್ಕೆಿ ಇಲ್ಲೇ ಇದಿನಿ ಅವ್ರದೆೆಲ್ಲ ಮನೆ ಕೆಲ್ಸ ಮುಂದೆ ನಾನ್ ಹೋಗ್ಬೇಕಕ್ ಬೆಂಗ್ಳೂರ್ ಬ ಬೆಂಗ್ಳೂರ್ ಹೋಗ್ಬೇಕ.
ಹ್ಮ್.
ಏನಾದ ನಮ್ಮತ್ ಅಲ್ಲಾ ನಮ್ಮಂತ ಆನ್ಎಜುಕೇಟೆಡ್. ಬೆಂ್ಗಳೂರ ಒಂದ ಇದಗಬಿಟ್ಟದಂಗ.
ಹ ಅದೇ ನಾದ ಈಗೇಪ ಈಗ ಓದಲಾರದ್ ಬಾರಿಲಾರ್ದ. ್ರರಿಗೆ ನಡೆದದು.
ಏನಾದ್ಪ್ಪ ಓದ್ಬೇಕು ಆ ಓದ್ರೆ ಏನ ಸೇತಓದಂದ್ರೆ ಏನಾದ್ ನೋಡ.
ಎಲ್ಲಾ ಓದ್ಲಿಕ್ಕಂದ್ರ ಭ ಏನದ ಯೂಸ್ ಮಾಡ್ಬೇಕ ಸ್ವಲ್ಪ ತಲೆ ಓಡ್ಸ್ಲ್ಪ.
ಹ್ಮ್ ಅದೇ ನಾ ಅವಾಗ್ಲ ಇದಲ್ಲಲ್ಲ ಈ ಸ್ಟಾರ್ಟಿಂಗ್ತ್ತ ಊರಲ್ಲ ಇದೀವಿ ಅದ್ರಾಗ. ಅಲ್ಲಿ ಊರ್ ಬಿಟ್ಟ ಹೋಗಿಲ್ಲ ಬೇರೆ ಕಡೆ ಕೆಲ್ಸ. ಮಾಡಿದೇನಲ್ಲಲ್ಲ. ಸೊಪ್ ಅಷ್ಟೇ ಅದೇ ಅದೇ ಹೋಗ್ಬೇಕ ಫಸ್ಟ್ಐತಿ ಹೋಗ್ಬೇಕಂತ ಮಾಡಿನಿ. ಮೊದ್ಲ ಸರಿ ಹೋಗ್ಕ್ ಅಂತ ಮಾಡಿನಿ ನೋಡಬೇಕು ಮೊದ್ ಸರಿ. ಯಾವತರ ಅ ಯಾವಾದ್ ಇಲ್ಲಂತ.
ಹಾಗಾಗೌದು.
ಹ್ಮ್ ಅದೇವಪ ನೋಡ್ ನೀನ್ ಯಾವ್ದೇಾವ ಯಕಡಮೆ ಕೆಲ್ಸ ಇದ್ರೆ ನೋಡ್ ಸ್ವಲ್ಪ ಎಏಡ್ ಸಲ್ ಕೆಲ್ಸ ಇದ್ರೆ
ಹ್ಮ್ ಅಣ್ಣೋರ್ ಬಲ್ಲಿ ಆದಂತ ಹತ್ತಕಥರಾವತ
ಮಣ್ಣಾರ್ ಬಲ್ಯ ಹೇಳೋ್ರರಿಗೆ ಕೆಲ್ಸ ಅದೆಲ್ಲ ನಮ ನಮ್ ನಮ್ ದೋಸ್ತ ಅಪ್ಪ ಬರ್ತಾನ ಅಲ್ಲಿ ಇ ತಕಂತರಿ ಇಲ್ಲಾ ಊಟ ಎಲ್ಲ
ಹೌದು ಇಲ್ಲ ಅವರು ಹಿಟಂತಾರ ಅವರು ಅಂದ್ರ ಸ್ವಲ್ಪ ಒಜ್ಜೆ ಆದ ಕೆಲ್ಸ
ಕೇಳರು ಸಡನ್ಲಿ ಓತಂತಂದ ಈಗ
ಹಂಗನೆಲ್ಲ ಬಿಡು ಇದು ಗಾರೆಯ ಕೆಲಸ ಮಾಡ್ತಾರ
ಹೌದಾ ಕೇಳ್ೋಡ ಓನ್ ಮಾತ್ ಕಳೋರುರಿಗೆ
ಸಿಮಿಟ್ ಕೆಲ್ಸ ಆಯ್ತ್ ನೋಡ ಹಂಗ್ರ
ಏ ಮಾಡ್ತನ್ಪಾ ಮತ್ ಯಾವ್ದಾದ್ರರು ಮಾಡ್ಬೇಕಾಗ್ದಲ್ಲ
ಹ್ಮ್ ಅದೇ ಮತ್ತೆ ಹೋಗಸಿಂದ ನಾಲ್ಕು ಜನಕ ವಾಪಸ್ ಬರ್ತನ ಅಂದ್ರ ಹಂಗ್ ಮಾಡ್ಬಾರಡ್ದ
ಹೋಗ್ತೀನಿ ಅಲ್ಲಿ ನಾನ್ ನೋಡ್ ನಾನ್ ಕೆಲ್ಸ ಆಟ ಆದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ
ಹ್ಮ್ ಹ್ಮ್
ಮಾಡ್ಬೇಕ ಅಲ್ ಮತ್ತೆ ಇವ್ ನಾನ್ ನೋಡ್ತೇನೆ ಕೆಲ್ಸ ಹೆಂಗ ಅದ ಹೆಂಗ್ಗಿಲ್ಲ ಅಂದಕಸಿ ಕೆಲ್ಸ ಇಷ್ಟ ಆಯ್ತು ಅಂದ್ರ ಅಲ್ಲೇ ಮಾಡ್ತ
ಹಾ ಹೌದಾ
ಹಾ
ಹ್ಮ್ ಹ್ಮ್
ಮತ್ತೆ ಮನೇಲಿನ ಅಮ್ಮ ಪಪ್ಪ ಎಲ್ಲಾರು ಹೇಗಿದ್ದಾರೆ
ತಮ್ಮ
ಎಲ್ಲ ನಮ್ಮ ಮನ ತಂದ ತಾರ ನೋಡ ಹಾ ಮ ಮತ್ತೆ ಏನ್ ಏನ್ ನಡ್ದ ಏನೆಲ್ಲಾ
ಏನನ್ ನೋಡಪ್ಪಾ ಊಟ ಮಾಡ್ಬೇಕು ರೈಡ ಹತ್ ಊಟ
ಏನ ಕ್ರಿಕೆಟ್ ಆಡಕತ್ತ ಅಂತ ಹೇಳಿದ್ರ ಕೇಳ್ಪಟ್ಟೆ ಯಾವದಾ
ಹ್ಮ್ ಆಡ್ಕೊಬುದು ಇಲೆ ಪೂರ
ಮೊನ್ನೆ ಮದೆ ಪುನಾಗ ಹೋಗಿದ್ದಂತ ಅಲ್ಲಿ ಏನ ಇದ್ರ ಅಲ್ಲಿ ಇಲ್ಲಿ ಈಗೆಲ್ಲ ಅಡ ಅಂತ ಹೇಳಾಕಿದ್ರು
ಅಡುಗ ನಿಂದ
ನೋಡಿದ್ದ ನಾನು ಸ್ವಲ್ಪ ಇನ್ಸ್ಟಾಗ್ರಾಮ ಯೂಸ್ ಮಾಡ್ದಲ್ಲ ಇನ್ಸ್ಟಾಗ್ರಾಮಾಗ ಬಂದಿದ್ದು
ಹೌದಾ
ತಾಡ್ತಿ ಎಷ್ಟು ದಿನ ಯತೆತಿ ಈಗ್ಯಾ ಪುನಃ ಹೋಗಿಸಸ ಲ್ಯಲ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ ಏನಲ್ಲ
ಹ ಇಲ್ಲ ಒಂದ್ ವರ್ಷ ಹೋಗಿದ್ದೆ
ಹಾ
ಹಂಗೆ ಅಲ್ಲೇ ಆಡ್ ಯ ಲ್ಲ ನಮ್ಮ್ ಸಣ್ಣ ಮ ಮನೆಗೆ ಹೋದ್ರೆ
ಹಾ ಹಾ
ಹಂಗೆ ಆಡಕ್ ಹೋತಿದ್ದ ಮತ್ತೆ ಹಂಗೆ ಒಂದ್ ಲೀಗ್ ಮಾಡಿದ್ರು
ಹಾ
ಒಂದು ನ ಮಾಡಿಗೆೇಶನ್ ನಾನು ಆಡಿದ್ದೆ ಅದು ಯೂಟ್ಯೂಬ್ ಲೈವ್ ಇತ್ತು
ಹೌದಾ ನಾನ್ ನೋಡಿದ್ದ ಅದೇ ಏಳ ಗಂಟೆ ಬಿಟ್ಟಿದಿ ನಮ್ ದೋಸ್ತರೆ ಎಲ್ಲಾರ ನೋಡಿದ ಕೇಳ್ಬೇಕಂತಂದ್ರೆ ನನ್ಗ ಓದು ಹಾಡು ಕ್ರಿಕೆಟ್ ಅಲ್ಲಿ ಬಾಳ ಜೀವನದ ಮುಂದ ಅಡು ಚಂದ ಸ್ಲ್ಪ ನೀನ ಪ್ರಾಕ್ಟೀಸ್ ಮಾಡೆಲ್ಲ
ಹ ಎಲ್ಲೋ ಮತ್ತೆ ಮನದು ಸ್ವಲ್ಪ
ಕಷ್ಟಪಡ ಬಾಳಿಗೆ್ದದ್ರಿಂದ
ಹೌದ ಆತದ ಬಿಡು ಮನದೇನ್ ಪ್ರಾಬ್ಲಮ್ ಆಗಲ್ಲ ನಮ್ದು
ದ ಈ ಏನಂಗ ಪ್ರಾಬ್ಮ್ ಅ ಸ್ವಲ್ಪ ಸ್ವಲ್ಪ ಸಮಸ್ಯೆಗಳ್ದಾಗ ಏನ್ ಸಮಸ್ಯೆ ಬರ್ತಾವಂತ ಮಾಡ್ಬಾರ್ದ ಲೈಫ್ ಇದ ಅದ್ರಲ್ಲಿ
ಹ್ಮ್ ಅದ ಬಿಡು
ಹಾ ಚಂದದ್ರಾಗ ನೀ ಬಾಲಿಂಗ್ ನ ಬರ್ತಾ ಬ್ಯಾಟಿಂಗ್ ನ ಬರ್ತ ಆಲ್ರೌಂಡ್ ಇದಲ್ಲ ಹಾ ಒಳ್ಳೆದು
ಹ ಹ್ಮ್ ಅದೇ ಹೋಗ್ಕ್ು ಸಾಲ ಹೋಗ ೇಶಿಂದ ನೋಡಬೇಕ
ಒ ಬಡಾ ಕಬಡಾನನಾ ಮನೆ ಮಸಾಲ ಬೆಳಕ ಈತರ ಆದ ಈತರ ಆಡ್ತ ನಾನು ಅಂತ ಬಷ್ಟ ಮನೆಗೆ ಹೇಳ್
ಮತ್ತೆ ಆರಾಮಣ್ಣ
ಆರಾಮ್ ನೋಡ್ಪಾ ಎಲ್ಲರ ಆರಾಮ
ಹ್ಮ ಸರಿ ತೋ ನಿನ್ಗೆ ಆಮೇಲೆ ಹಚ್ಚಲ